ಹಲೋ ಹಲೋ ಹಲೋ ಹಲೋ
ಹಾಂ ಕೇಳಿಸ್ತಾ ಇದ್ಯಾ ಬ್ರೊಬ್ಬ ಮಾತಾಡು ಹಲೋ.
ಹಾ ಕೇಳಸ್ತಿದೆ ಬ್ರೋ ನಿಮ್ಗ ಕೆಳ್ ಕೇಳಿಸಸ್ತಿದ್ಯ ಬ್ರೊ ನಿಮ್ಗ.
ಹ ಹ ಹ ಕೇೇಳಸ್ತಾ ಇದೆ ಕೇೇಳಸ್ತಾ ಇದೆ ತಾಾವ್ ಪ್ರಭಾ ಅವ್ರ ಹಾ ಊಟ ಆಯ್ತು ನಿಮ್ದು
ನಮ್ದ ಆಯ್ತ ನೋಡು ಬ್ರೊ.
ಹ ಪ್ರಭೋ ಅಲ್ವಾ ಮಾತಾಡೊ
ಹಾ ಪ್ರಭು.
ಒಕೆ ಪ್ರಭು ಅವರು ಮನೆಯಲೆಲ್ಲಾ ಚೆನ್ನಾಗಿದ್ದಾರಾ.
ಹಾ ಚೆನ್ನಾಗಿದಾರೆ ಬ್ರೊ ನಿಮ್ಮ ಮನೆಯಲ್ಲಿ.
ಹ್ಮ ಎಲ್ಲಾ ಚೆನ್ನಾಗಿದ್ದಾರೆ ಒಟ್ಟ್
ನಾ ಊಟ ಮಾಡಿದೀವಿ ನೀವು.
ಹಾ ಊಟ ಆಯ್ತು ಏನ್ ಊಟ ಮಾಡಿದ್ರಿ.
ನಾವ
ಹಾ
ಬೆಳಿಗ್ಗೆ ಟಿಫಾನ್ ಮಾಡಿದ್ದು
ಹಾ ಹಾ
ಸಾಯಂಕಾಲ ಇದು ಮಧ್ಯಾಹ್ನ ಆ ಸಿಟಿಯಲ್ಲಿ ಹೋಗಿದೀವಿ ವಡಪ್ಪವು ಸಮೋಸ ತಿನ್ಬಲ್ಲಿಿ
ಹೌದಾ ಏನ್ ಹಬ್ಬ ಏನು ಮಾಡ್ಲಿಲ್ವಾ
ಹಬ್ಬಾ ಐ್ತೆ ಸಾಯಂಕಾಲ
ಹೌದಾ
ಹಾ
ಮತ್ತೆ ಯ ಅಂದ್ರೆ ಹಬ್ಬ ಜೋರಗತ್ತಾ ನಿಮ್ ಕಡೆಗೆ
ಹಾ ಜೋರ ಆಗುತ್ತೆ ನಿಮ್ ಕಡೆ ಇಬ್ರು
ನಮ್ ಕಡೆ ನಾರ್ಮಲ್ಲ ಅಂದ್ರೆ ಸಿಟಿಲಿ ಜೋರಾಗತ್ತೆ ಹುಬ್ಳಿ ಧಾರವಾಡ ಎಲ್ಲ ನಮ್ ಕಡೆ ನಮ ನಮ್ದು ಕಲಗಟಿಗೆ ಹತ್ರ ಬರುತ್ತೆ ಜಾಸ್ತಿ ಚಚ್ಚು ಕೊಪ್ಪ ಹೌದೌದು
ಹಾ ಹಾ ಹಾ ಹಾ
ನಿಮ್ದು ಬಳ್ಳಾರಿನ್ಯೇನಾ
ಎಲ್ಲ ಬ್ರೋ ಕೆಂಬ ಜಾತ್ರ ಹಳ್ಳಿ
ಯಾವದು
ಹ ಕೆಂಬಾಯವ ಅತ್ರ ಹಳ್ಳಿ ಹ ಹಾ ಕೆ ಹಾ ಹಾ
ಅಂದ್ರೆ ಇದು ಬಿಜಾಪುರ್ ಡಿಸ್ಟ್ರಿಕ್ ಬರುತ್ತಾ ಇನ್ನ
ಹಾ ಹಾ ಬಿಜಾಪುರ ಡಿಸ್ಟ್ರಿಕ್ಣ
ಅದೇ ಅದೇ ನಿಮ್ ಕಡೆ ಎಲ್ಲ ಜೋರಾಗ್ತಾ ಇರ್ಬೇಕು ಸಿಟಿ ಸಿಟಿ ಎಲ್ಲ
ಜೋರ ಆಗುತ್ತ ಅಣ್ಣ್ ಮರಮ್ ಜೋರ ಆಗುತ್ತ
ಮತ್ತೆ ಏನು ಹೌದಾ ಏನ್ ಓದ್ತಿದೀರಾ ನೀವು
ನಾ ಬಬರು
ಹೌದು
ನಾವ ಸೆಕೆಂಡ್ ಪೊಸಿಷನ್
ಹೌದಾ ಏನು ಸೈನ್ಸ್ ತೊಗೊಂಡಿದೀರಾ ಏನು ಆರ್ಟ್ಸ್ ತಗೊಂಡಿದ್ದೀರಾ
ಆ
ಆಸ
ಹಾ
ಕಂಪ್ಯೂಟರ್ ಎಲ್ಲ ಮಾಡಿದ್ರ ಬೇಸಿಕ್
ಹಾ ಕಲಿಯಕ್ ಹೋಗ್ತಿದ್ದ ನಾನು
ಹೌದಾ ಅಂದ್ರೆ ಈ ಸರ ಪಿು ಸಿ ಸೆಕೆಂಡ್ ಇಯರ್ ಇರೋದ ಈಗ ಮುಗತಾ ಸೆಕೆಂಡ್ ಇಯರ್
ಸೆಕೆಂಡ್ ಇಯರ್ ಮುಗಿತ್ತು
ಮುಗಿತಾ ಅಡ್ಮಿಷನ್ ಏನ ತಗೊಂಡಿದ್ರ
ಅಡ್ಮಿಷನ್ ಮಾಡಿ ಬಂದಿದೀನಿ
ಹೌದಾ ಯಾವ ತಗೊಂಡಿದ್ರಿ ಸಬ್ಜೆಕ್ಟ್ ಸದ್ಯಕ್ಟ್ ಯಾವ್ಯಾವ ತಗೊಂಡಿದ್ರಿ
ಯಬ್ರು
ಸಬ್ಜೆಕ್ಟ್ ಯಾವ್ದು ತಗೊಂಡಿದೀರಿ
ಬ
ಪ್ರಭೋರೆ
ಹಲೋ
ಹಾ ಪ್ರಭು ಅವ್ರಿ ಕೆಳ್ಸಾ ಇದಲ್ಲಾ ಸಬ್ಜೆಕ್ಟ್ ಯಾವ ತಗೊಂಡಿದಿರಿ
ಪ್ರಭಾವ ಅರೇ
ಹಾಂ ಬ್ರೊ
ಡಿಸ್ಟರ್ಬ್ ಇದೆಯಾ ನಿಮ್ ಕಡೆಗೆ ಹಾ ಅಂದ್ರ ಏನ್ ಆರ್ಟ್ಸ್ ತೊಗೊಂಡಿರದಾ ಸೈನ್ಸ್ ತಗೊಂಡಿರೋದ್ ನೀವು ಸೈನ್ಸ ಏನಾ ಯಾವ್ದ ಪಿ ಸಿ ಎಂ ಬಿ ನ ಇದನ್ನ ಹ ಹ ಹಾ
ಹಾಂ ಬ್ರೊ ಹಾಂ ಬ್ರೋ ಹಾ ನಿಮ್ ನೀ ನೀವು ಕಾಲ ಬ್ರೊ
ಹಾ ಹಾ ಹಾಂ
ಹ ನಮ್ದು ಬೇ ಡಿಗ್ರಿ ಆಗಿದೆ ಬಿ. ಎ ಹಾ ಹೌದೌದು
ನೀವ ಯಾವದ್ ಮಾಡಿದಿರ ಬ್ರೊ
ನಮ್ದು ಹೆಚ್ ಇ ಪಿ ಹಿಸ್ಟ್ರಿ ಎಕನಾಮಿಕ್ಸ್ ಪೊಲಿಟಿಕಲ್ ಸೈನ್ಸ್
ಹೌದಾ ಹಾ ಮತ್ತೆ ಬ್ರೊ
ಎ ನಿಮ್
ಮಳೆ ಇಲ್ಲ ಬ್ರೋ ನಮ್ ಕಡೆ
ಹೌದಾ ನಮ್ ಕಡೆನೂ ಹಂಗೆ ಆಗಿದೆ ಒಂದೆ ಒಂದಿನ ಮಳೆ ಬರುತ್ತೆ ಒಂದಿನ ಬಿಸ್ ಕುತಲ್ ಬರುತ್ತೆ
ಹಾ ಬ್ರೊ
ಮಾಡಿದ್ದೀವಿ ಇನ್ನು ಯಾವ್ದ ಸರಿಯಾಗಿ ಇದಗ್ತಲ್ಲ
ನಮ್ ಕಡೆ ಮಳೆ ಇಲ್ಲ ಬ್ರೊ ಬರೀ ಬಿಸಿಲು ಬರೀ ಬಿಸಿಲು ನಾ ಬಿತ್ನೆ ಮಾಡಿದ್ವಿ ಈಗ ಎಲ್ಲಾ ಡೈರೆಕ್ಟ್ ಎಕ್ಸಾಮ್ ಮಾಡಿದೀವಿ ಎಲ್ಲಾ ಬೆಂಗ್ಳೂರ್ ಇದೀವಿ
ಹೌದು ಮನೇಲಿ ಎಷ್ಟ ಜನ ಇರೋದು ನೀವು
ಮನೇಲಿ ಇಬ್ಬರು ಇದ್ದೀವಿ ಅಣ್ ತಮ್ಮರು
ನೀವು ದೊಡ್ಡವ್ರ ಚಿಕ್ಕವ್ರ
ದೊಡ್ಡವರು ದೊಡ್ಡವರು ಹ್ಮ್ ಬೆಂಗೂಳು ಹಾ ಅವ್ರು ಹೋಗ್ತಾರ ಈ ವರ್ಷ ನಾಯಿತ್ ಅವರು
ಹೌದಾ
ಹ್ಮ್ ವಾಟರ್ ಫಿಲ್ಟರ್ ಕಂಪ್ನಿಯಲ್ಲಿ ಕೆಲ್ಸಕ್ ಹೋಗ್ತೇನಿ
ಹಾ ಹಾ ಹಾ
ಬೆಂಗಳೂರು
ಹೌದಾ
ಹ್ಮ್ ತಿಂಗಳ ಇಪ್ಪತ್ತೈದು ಸಾವಿರ ಕೊಡ್ತನಿ
ಹ್ಮ್ ಹ್ಮ್
ನಿವ್ ಬ್ರೊ ಯಾವ ಕಂಪ್ನಿಯಲ್ಲಿ ಹೋಗಲ್ಲ
ಇಲ್ಲ ನಾವು ಇಲ್ಲ ಹೊಲ್ ಮನಿ ಕೆಲ್ಸ ನೋಡ್ಕೊಂಡ್ ಹೋಗ್ತಾ ಇದ್ದೀವಿ
ಹಾ ಹ್ಮ
ಈ ವರ್ಷ ಬಾಳ ಕಷ್ಟ ಆಗ್ಬಿಟ್ಟಿದೆ ಮಳೆ ಇಲ್ವಲ್ಲಾ ಸರಿಯಾಗಿ
ಹಾ ಹಾ ಬ್ರೊ
ಅದೇ ಪ್ರಾಬ್ಲಮ್ ಆಗಿ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಹೌದು
ಏನ್ ಏನ್ ಬಿತ್ತರಿ ಅವಾಗ
ನಾವ್ ಮೆಕ್ಕೆಜೋಳ ಗೊತ್ತಲ್ಲ ಹಾ ಗೋವಿನ ಜೋಳ
ಮೇಕೆ ಹಾ ಹಾ
ಗೋವಿನಜೋಳ ಆಮೇಲೆ ಇದು ಸೋಯಾಬಿನು
ಸೊಯಬಿನ್ ನಮ್ ಕಡೆ ಇದು ಕವಳಿ
ಹಾ ಹಾ ಅದೇ ಅದೇ
ಕವ ಕವಳಿ
ಹಾ ಬತ್ತ ಗೊತ್ತು
ಹಾ ಅದು ಬಿತ್ತುವಿ ನಮ್ಮ್ಕಡೆ
ಹಾ
ಹಾ ಬತ್ತ ಹ ಕಬ್ಬು ಬತ್ತ ಮತ್ತೆ ಅಕ್ಕಿ
ಹಾ ದ್ರಾಕ್ಷಿ ಬಾಳ ಅದೆಲ್ಲ ನಿಮ್ ಕಡೆಗೆ
ದ್ರಾಕ್ಷಿ ಇಲ್ಲ ಅಣ್ಣ ಬಿತ್ತಲ್ಲ ನಮ್ಮ ಕಡೆ ಹಾ ಹಾ ಹ್ಮ್
ಮತ್ತೆ ಮನಲಿ ಅಪ್ಪ ಅಮ್ಮ ಎಲ್ಲ ಹೋಲ ಮನೆ ಮಾಡ್ಕೊಂಡ್ ಹೋಗ್ತಾರ
ಹ ಹೊಲ ಮನೆ ಮಾಡ್ಕೊಂಡ ಹೋಗ್ತಾರ ಅವರು ಹ್ಮ್
ಮತ್ತ ಯಾವ್ದಾದ್ರು ಕಾಂಪಟಷನ್ ಏನಾ ಎಕ್ಸಾಮ್ ಏನಾದ್ರು ಅಪ್ಲಿಕೇಶನ್ ಹಾಕಿದ್ರಾ
ಇಲ್ಲಣ್ಣ ಯಾವದೂ ಆಕಿಲ ಮತ್ತ
ಟೆಂತಮೇಲೆ ಪಿಯುಸಿ ಮೇಲೆ ಯಾವ್ದಾದ್ರು ಕಾಲ್ ಫಾರ್ಮ್ ಆದ್ರೆ ಹಾಕ್ತಾರಿ
ಹಾಕಿಲ್ಲಣ್ಣ ಮತ್ತ ಯಾವ್ದ ಇನ್ನು
ಹ್ಮ್ ಅಲ್ಲಾ ಟ್ರೈ ಮಾಡ್ತಾರಿ ಯಾಕಂದ್ರೆ ಈ ಏಜ್ ಸಿಗಲ್ಲ ಮತ್ತೆ
ಹಾ
ಪ್ರಯತ್ನ ಮಾಡುದು ಯಾಕಂದ್ರೆ ಈಗೆಲ್ಲ ಕಂ ಟೇಷನ್ ಇದೆ ಈಗ ಒಂದ್ ಪೋಸ್ಟ್ ನಾವು ಅಪ್ಲೈ ಮಾಡ್ಬೇಕಂದ್ರೆ ಅದು ಒಂದ ಪೋಸ್ಟ್ ಇದೆ ಅಂದ್ರೆ ಒಂದ ಸಾವಿರ ನ ಎರಡ್ ಸಾವಿರ ಜನ ಇರ್ತಾರೆ ಒಂದೇ ಪೋಸ್ಟ್ಗೆ ಆ ತರ ಇಡೀದೇ ಈಗ ಸ್ಟೇಜ್ ಇದ ಈಗ ಸದ್ಯಕ್ಕೆ
ಹಾ
ಅಂದ್ರೆ ಏಜ್ ಇರುವಾಗ ಸ್ವಲ್ಪ ಪ್ರಯತ್ನ ಮಾಡ್ಬೇಕು ಹ್ಮ್ ಮುಂದೆ ಇಲ್ಲ ಅಂದ್ರೆ ಕಷ್ಟ ಆಗ್ಬಿಡತ್ತೆ
ಹಾ ಕಷ್ಟ ಆಗುತ್ತೆ ಎಲ್ಲ ಹ್ಮ್ ನಿಮ್ ಕಡೆ ಹಬ್ಬ ನಡದಲ್ವಾಣ ಇನ್ನೂ
ಹಾ ಹಬ್ಬಾ ನಡೀತಾ ಇದೆ ಅಂದ್ರೆ ನಮ್ ನಾರ್ಮಲ್ ಇದೆ
ಹಾ ಹಾ್
ಗ್ರ್ಯಾಂಡ್ ಆಗುತ್ತೆ
ಹ್ಮ್ ಹ್ಮ್ ನಮ್ದ ನಾಳೆ ನೋಡಣ ಗ್ರಾಂಡ್
ಹ್ಮ್ ಹ್ಮ್ ಮತ್ತೆ ಏನಾದ್ರು ಪ್ರವಾಸಕ್ಕೆ ಪಿಕ್ನಿಕ್ ಹೊರಗಡೆ ಏನಾದ್ರು ಹೋಗಿದ
ಇಲ್ಲಣಾ ಎಲ್ಲಿ ಹೋಗಿಲ್ಲ
ಹೌದಾ
ಹ್ಮ್
ಹ್ಮ ನಿಮ್ಗೆ ಯಾವ್ದ ನಿಯರ್ ಆಗತ್ತೆ ಅಲ್ಲಿ ಹತ್ರ ಪ್ಲೇಸಸ್
ಪ್ಲೇಸಸಾ ಗೋಲಗುಂಬಜ ಬಿಜಾಪುರ್ ಬಿಜಾಪುರ್ ಗೋಲಗುಂಬಜ ಅದು ಬಿಟ್ರೆ ಯಾವ್ದಿಲ್ಲ ಪ್ಲೇಸ್ ಸನಿ ಆಲಮಟ್ಟಿ ಹಾ ದೂರ ಆಗುತ್ತ ಆಲಮಟ್ಟಿ ಅಣ್ಣ
ಹಾ ಆಲಮಟ್ಟೆ ಹಾ
ಹಾ ಆಲಮಟ್ಟಿಸ ಹತ್ರ ಆಗುತ್ತೆ ನೀವು ಬಿಟ್ರೆ ಮತ್ತ ದೂರ ಆಗುತ್ತಾನ ಅನಸ ಹಾ
ಅಂದ್ರೆ ಈ ಬಾದಾಮಿ ಎಲ್ಲ ದೂರ ಆಗತ್ತಾ ನಿಮ್ಗೆ
ಹಾ ದೂರ ಆಗತನ ಅಣ್ಣ ಬಾದಾಮಿ
ಬಾದಾಮಿ ಐಹೊಳೆ
ಹಾ ಐಹೊಳೆ ಬಾದಾಮಿ ಪಟ್ಟದಕಲ್ಲ ದೂರ ಆಗತಣ್ಣ ಹ್ಮ ದೂರ ಆಗುತ್ತಣ್ಣ
ಹ್ಮ್ ಅಂದ್ರೆ ಈ ಮಧ್ಯೆ ಯಾವುದು ಹೋಗಿಲ್ಲ ನೀವು ಪಿಕ್ನಿಕ್
ಇಲ್ಲಣಾ ಹೋಗಿಲ ನೋಡ್ರಿ
ಹ್ಮ್ ಹ್ಮ್ ಮತ್ತೆ ಊಟ ಏನೇನ್ ಮಾಡಿದ್ರಿ
ಊಟ ಮಾಡಿದಿವಣ್ಣ ಆವಾಗೆ ಸಿಟ್ಯಾಕ್ ಹೋಗಿದ್ವಿ ಅವಾಗೆ ಒಡಪ್ಪಾವ ತಿಂದ ಬಂದಿವಿ
ಹೌದಾ
ಇನ್ನು ಮಾಡಿಲ್ಲ ಆದ್ರೆ
ಹಾ ಹಾ ಹಾ
ಹ್ಮ್
ಮತ್ತೆ ಊರಿಗೆನಾದರು ಫೋನ್ ಮಾಡಿ
ಆ ಅಣ್ಣ
ಊರಿಗೆನರ ಫೋನ್ ಮಾಡಿದ್ರೆ ಕಾಲ್ ಮಾಡಿದ್ರ ಹಾ ಹಾ ರಜಕ್ ಹೋಗಿದ್ರಾ
ಹಾ ರಜ ಇವಾಗ ಊರ ಹ
ಕೆಂಭಾವಿಲ್ಲೆ ಹೋಗೋದಾ
ಹಾ ನೀವ್ ಅಣ್ಣ
ನಾವು ಇಲ್ಲಿ ಕಲಗಟಿ ಹತ್ರ ಇರೋದು ದಾಸಗಪ್ಪ
ದಾಸ್ತಿಗೊಪ್ಪ ನಿಮ್ಮದ ಯಾ ಯಾವ ಊರಣ್ಣ ಸ್ವಂತ
ಅದೇ ನಮ್ದು ದಾಸ್ತಿಗೊಪ್ಪನೇ ಅಂದ್ರೆ ಧಾರ್ವಾಡ ಡಿಸ್ಟ್ರಿಕ್ ಬರುತ್ತೆ ಹಾ ಧಾರ್ವಾಡ ಡಿಸ್ಟ್ರಿಕ್ ಬರುತ್ತೆ
ಅಣ್ಣ ಧಾರ್ವಾ ಧಾರ್ವಾಡ್ದಾಗ ಮುರಾರ್ಜಿ ಸ್ಕೂಲ್ ಐತ್ ನೋಡಿದ್ದೇನ ಅಣ್ಣ
ಇಲ್ಲ
ಕಿತ್ತು ರಾಣಿ ಚೆನ್ನಮ್ಮ ಹಾ
ಹೌದಾ ಇಲ್ಲ ನೋಡಿಲ್ಲ ಅಂದ್ರೆ ಇರ್ಬೋದು ನಮ್ಗ್ ಗೊತ್ತಿಲ್ಲ ಅ ಹಾ ಹಾ
ಹ ಅಲ್ಲಿ ವಾಟರ್ ಫುಲ್ಡ್ ಕಂಪ್ನಿಯಿಂದ ನಾವು ಕೆಲಸ ಅಲ್ಲಿ ಬೆಂಗ್ಗಳೂರಲ್ಲಿ ಅಲ್ಲೇ ಮಾಡ್ತೇವಲ್ಲ ವಾಟರ್ ಕಂಪ್ನಿಯಿಂದ
ಹ್ಮ್ ಹ್ಮ್
ಅಲ್ಲೆಲ್ಲಾ ಬಂದಿವಿ ಧಾರ್ವಾ ಧಾರವಾಡ ಹುಬ್ಬಳಿ
ಹೌದಾ
ಹಾ ಬೇರೆ ಈ ಸೈಡಲ್ಲ
ಹ್ಮ್ ಹ್ಮ್ ಹ್ಮ್ ಹ್ಮ್
ಹಾ
ಹೌದು ಬಂದ್ರೆ ಬನ್ನಿ ಹಾ
ಆ ಬ್ರೋ ಬರ್ತಿವ ಬ್ರೋ
ಹಾ ಹಾ
ಹ್ಮ್
ಸರಿ ತೊಳಿ ನಾನ ಮತ್ತೆ ಹಾಗಿದ್ರೆ ಕಾಲ್ ಅಂದ್ರೆ ನೀವು ಬರುವಾಗ ಇನ್ಫಾರ್ಮ್ ಮಾಡಿದ್ರೆ ಅನು ಅನುಕೂಲ ಆಗತ್ತೆ ಹ್ಮ್
ಹಾ
ಕಾಲ್ ಮಾಡ್ತೀನಿ ಪ್ರಭು ಅವರೇ ಓಕೆ ಬಾಯ್
ಹ